ಅಲೋ
ಟಿಫಿನ್ ಆಯ್ತಮ್ಮಪ್ಪಾ
ಹಾ ಆತದ ಅವಲ್ಲ ಆಯ್ತು
ಏನ್ ಮಾಡಿರಿ
ಹಾ ನಾ ಇಡ್ಲಿ ಚಟ್ನಿ ಮಾಡಿದ್ದೆ.
ಹ್ಮ್ ಮನ್ಯಾಗ ಮಾಡಿದ್ದ ಹೋಟ್ಲ್ದ.
ಏ ಹೋಟ್ಲಲ್ದಾಗ ಮನ್ಯಾಗ ಅನ್ನ ಸಾರು ಅನ್ನ ಬೆಳೆ ಮಾಡಿದೆ.
ಹ್ಮ್.
ನನತಿಗೆ.
ಹೋಳಗೆ ಸಾರ್ ಹಾಕೊಂಡ.
ಹೊಳಗಿ ಸಾರಾ ಹ್ಮ. ಹ್ಮ್ ಹ್ಮ್ ಹ್ಮ. ಹೇಳ್ತಿ ವಿಶೇಷ.
ಏನ್ ಹೇಳ್ಬೇಕಪ್ಪ ನೀ ಆರಾಮಾಗಿ ಇಲ್ಲ ಸ್ವಲ್ಪ ಅರೆ.
ಹ್ಮ್ ಆರಾಮತಯ ನಿನ್ನ ಎಲ್ಲಾ ನಿನ್ನೆಲ್ಲಾ ಅದು ಮನೆಗೆಲ್ಲಾ ಅದು ಎಲ್ಲಾ ಟೂಬ್ ಎಲ್ಲ ಆದು.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
ನಿನ್ನ ಅವ್ರು ಬಾ ಅಂತ ಹೇಳಿದ್ರ ಹೋಗಿದ್ವಿ.
ಹ್ಮ್.
ಟ್ಯಾಬ್ಲೆಟ್ ಕೊಟ್ಟ ಕಳಿಸಿದರ.
ಹ್ಮ್.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
ಜಗ್ಗ ಆರಾಮ್ ಅದಿಯಲಾ.
ನೀವ್ತ್ ಅವಾಗ ಇದ ಅವಾಗ ಇದ್ದಿಲ್ಲ ಆರಾಮ ಫುಲ್ ಎಲ್ಲ ಮಗುವ ಬಂದ್ ಆಯ್ತ.
ಹ್ಮ್. ಹೋಗ ಆರಾಮಾಗಿದು.
ಹಾ ಇವಾಗ ಫುಲ್ ಆರಾಮ. ಮತ್ತೆನ್ ಅಂತಿ ಊಟ. ಹ್ಮ.
ಊಟ ಅನ್ನ ಹೋಳಿಗೆ ಸಾರು ಹೋಳಿಗೆ.
ಹಾಗೆ ಮ್ಯಾಹ್ನ ಮಧ್ಯಾಹ್ನ.
ಮಧ್ಯಾಹ್ನ ಸುಮಲಾತ ಚಕ್ನ ಮಾಡಿದ್ಲಾ.
ಹ್ಮ.
ತಾ ಒಂದ .
ಇಲ್ಲ ಅಲ್ಲ ಅಕ್ಕಾ ಈಗ.
ಹಾ.
ಹ್ಮ್ ಅಕ್ಕಂದ ಅಕ್ಕಂದು ಊಟ ಎಲ್ಲ ಈಗ.
ಹೇ ಇಲ್ಲ ತಾನು ಹೋಳಿಗೆ ಸಾರ ಊಟ ಮಾಡಲ್ಲಲ್ಲ.
ಹಾ.
ಹ್ಮ್.
ಅದ ಯಾವಾಗ ಹಾ. ಅ ಅದ ಅವವಾಗಿರೋ ಸುಮಲತಾ ಮಕ್ಕಳಿಗೆ ಇವಾಗಿರೋ ಸುಮಲತಾ. ಡಿಫರೆನ್ಸ್ ಗೊತ್ತಕ್ತದ ನಿಂಗ್.
ಗೊತ್ತೈತ ಯಾರಿಲ್ಲ ಅಂದ್ರ.
ಹ್ಮ ಗತ್ತ ಆ ಆ. .
ಹೌ ಶೇಖ್ರ ಶೇಖ್ರಾ ಅಂತಿದ್ಲಾ ಇದು ಶೇಖ್ರಲ್ಲ ಪಾಕ್. ಗಂಡ ಇದ್ದನಪ್ಪಾ ನಿನ್ನೇನ್ ಕೇರ್ ಮಾಡ್ತಾಲ.
ಏ ಅಲ್ಲ ಅವಾಗ ಯಾರನೆಲ್ಲ ಅಷ್ಟ್ ಕೇರ್ ಮಾಡ್ತಿದ್ದ ಈಗಿಲ್ಲ ಆ ಎಮ್ಮ.
ಹ್ಮ್ ಗಂಡ ಮಗ ತಾನೇ ಚೆನ್ನಾಗಿರ್ಬೇಕಷ್ಟೆ.
ಹ್ಮ್
ಹ್ಮ್ ಹ್ಮ
ಅದಂದು ಟೈಮ್ತಿಗೆ ಅಷ್ಟೇ ಹೇಳಕ್ ಬರಕಿಲ್ಲ
ಹ್ಮ್ ಹ್ಮ್
ಈಗ ಅದನೇ ಏನ್ಲ್ದಾರ ಈಗ ಆತಿ ಏನ್ ಇಲ್ದಾರ ಎಲ್ಲ ಬಂದಬಟ್ರ ಆತರ ಅದ ತಕ್ಷ ನಡ
ಹ್ಮ್ ಹ್ಮ್
ಹ್ಮ ಹೋಗ್ಬೇಕಕಲ್ಲತ್ತ ಊರಿಗೆ ನೀನ್ ಯಾವಾಗನಾ
ಹಾ ಎಲ್ ಕೋಸತರ್ ಏನ ನಿದ್ರ ಕಸ ಸುಪಿನ ಯಾ ಕಸ್ತತ್ರಿ
ಸುಮ್ ಸುಮ್ನೆ ಕ ಯದಿಕ್ ಕಳ್ಸಲ್ಲ
ಹ್ಮ ಹ್ಮ
ಎಷ್ಟತಿಗಾನ ನಡಕ್ ನೀನು ಮುಂದೆ ಎಷ್ಟು
ಹ್ಮ
ಅಲ್ಲ ಏನನ್ನ ಇರ್ತ್ ಹಾಗ
ಶೇಕರ ಮಾಮ
ಹಾ
ಹ್ಮ್್ಮ ಗೊತ್ತಿಲ್ಲ್ಮ
ಹಾ
ನಿನಗೆ ಗೊತ್ತಿಲ್ಲ ಇಲ್ನಾ
ಹ್ಮ ಹ ಹೌದ ಹೌದ್ ಇವತ್ ಹೆಂಗ್ ಗೊತ್ತಾಗತ್ತ ಅಲ್ಲದ ಇಲ್ಲಿ
ಹ್ಮ್
ಹ
ಹೌ
ಹ ಅದಕ್ಕೆ ಏನ ಕೇಳ್ಬೇಕ ನೋಡ ಅನ್ಕೊಂಡ ನೋಡತಿಗೆ ಮರ್ತ್ ಬಿಟೆ
ಹ್ಮ್
ಅದಗೆ ಅಲ್ಲ ಬಿರಿಯಾನಿ ಸ್ಪೆಷಲ್ ಅಂತ ನೋಡ ಅದಗೆ ಶ್ರೇಖ ಕ್ರಾಸ್ನಾಗ ಹಲೋ ರೊಕ್ಕದ ದುಡ್ತಿದ್ದೀರಿ ನೀವ್ ಏನ್ ಸುಮ್ನ್ ಏನ್ ವೇಸ್ಟ್ ಮಾಡಕ್ ಹೋಗ್ತೀರಾ
ಹ್ಮ್
ಅಲ್ಲ ನೀವ್ ಅರ್ನ್ ಮಾಡಗ ಅಲ್ಲ ಓದ್ತಿರ ಅದು
ಹಾ ತೊ ಸಿಕ್ತದ ಬಿಡ್ತದ ಹೊಟ್ಟ ಧೈರ್ಯ ಅಂತ ಕಾನ್ಫಿಡೆನ್ಸ್
ಸಕ್ರ ಹೋಗ ರಕ್ಕ ನೀನ್ ಅತ್ರಇದ್ರೆ ತಿಂತೀಯಾ ಇಲ್ಲ ಇಲ್ಲಾಂದ್ರೆ ತಿಂತೀಯಾ
ಟ ತಿಿಂದ ಸಾಲ ಮಾಡಿ ಏನಕ್ಕಂದ್ರ ಸ್ಕಾಲರ್ಶಿಪ್ ಎಲ್ಲಿ ಬರತ್ತಲ್ಲ ಅಪ್ಪಂದ್ರೆ ಓದತ್ತ ನಿಮ್ದ ಹೆಂಗ ಐತೆ ಹಂಗೆ ಸೇಮ ಆದ್ರೂ ಕ್ಯಾ ಮುಂದೆ ಏನೋ ಒಂದು ಮಾಡ್ವಕ್ ಧೈರ್ಯ ಇರ್ತತ್ತಲ್ಲ ಕಾನ್ಫಿಡೆನ್ಸ್
ಇದ್ರ ದೇನ್ ರೊಕ್ಕ ಬಂದ್ರ ಮಾಮನ್ ಕೊಡ್ಬಾರ ನೀನ್ ಕಾರ್ಚಿಗ್ ಇಟ್ಕ
ಇದುಲ್ಲಗಿ.
ಹ್ಮ್.
ಹಾ ಹಾ. ನೋಡನ್ ನೋಡನತಿಗೆ. ರಕ್ಕ ಅಂತೆನಿಲ್ಲ ರೊಕ್ಕ ಏನ್ ಅದವ.
ಹ್ಮ್.
ಇವಾಗ್ ಖರ್ಚೆನ್ ಮಾಡದಿಲ್ಲಲಿಗ. ಕಾಲೇಜಿಗೋಗದಿಲ್ಲ ಏನಿಲ್ಲ . ಹಾ ಹಾ ಅಲ್ಲ ಕಾಲೇಜಿಗೋಗದೇನಿಲಲ್ಲ.
ಮುಗಿತಾ.
ಕಾಲೇಜ್ ಮುಗೀತ್ ಕಾಲೇಜ್ ಮುಗೀತು.
ಹ್ಮ ಡಿಗ್ರಿ ಕಂಪ್ಲೀಟ್.
ಡಿಗ್ರಿ ಕಂಪ್ಲೀಟ್ ಆಯ್ತು ಮನ್ನೆ ಮೂರ್ನೇ ತಾರೀಕೆ ಕಂಪ್ಲೀಟ್ ಆಯ್ತು ನಂದು. ಅಲ್ ಮುಕ್ಷೇಂಡು ಎಲ್ಲಮ್ಮಗ್ ಬಂದಿದೆ.
ಹ್ಮ್.
ಹಾ.
ನೆಕ್ಸ್ಟ್ ಪ್ಲಾನ್.
ನೆಕ್ಸ್ಟ್ ಪ್ಲಾನ್ ದೊಡ್ದೈ ತತಿ. ಅದನ್ನ ಡಿಸೈಡೆ ಮಾಡಿಲ್ಲ ಆದ್ರ ನೆನ್ಸೆಂಡ್ರೆ ಮೈ ಜುಮ್ ಅಂತತಿ.
ಹ್ಮ್ ಏನ್ ಮಾಡ್ಬೇಕಂತದಿ. ನೆಂ ಕಂ ಮಾಡ್ತಯ ಏನ್.
ಎಂ ಕೊಂ ಇಲ್ಲ ತಗಿ ನೋಡನ್. ಅದು ಒಂದೇ ದರಿದ್ರೆ ಹೇಳ್ಬೋದು ಅಂದ್ರೆ ಯಾರದಾರ್ ಯಾವ್.
ಹ್ಮ್.
ಮುಂಚೆಳ್ಕದ್ರಾಗ. ಹೇಳ್ದೆ ಅದು ಮಾಟದ್ಮಗ್ ಹೇಳ್ಬೇಕಷ್ಟೆ.
ಅಲ್ಲಾ ನಿನ್ ಮನಸ್ಸನಾಗೆನಯ್ತ್.
ಹಾ.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
ಅಲ್ಲ ನಾವು. ಲಾಸ್ಟ್ ಚಾಯ್ಸ್ ಮಾಡಿ ಯಾದ್ ತಗಂತಿನ ಅದೇ ಗಾ ಇದು. .
ಹ್ಮ್.
ನಿಂದೆ ನೋಡತಿಗ ಬಿಕಂ ತಗಂಡಿ ಈಗ.
ನಿನ್ ಮನ್ಸ ಒಂದಿರ್ತತಲ.
ಅಲ್ಲ ನನ್ ಮನ್ಸ್.
ಏನಾ ತಾಮಿಟಿನಪ ಮತ್ತೇ ಏನ್ . ಏನಂತೆದವ್.
ಎಂ ಬಿ ಎ ಎಂ ಕಂ ಕೊಚಿಂಗು ಸಿ ಎ ಜಗ್ಗದವು.
ಹ್ಮ್.
ಹ್ಮ ಮತ್ತೆ ಆದ್ರ ಅವು ಅದ್ ಚಾಯ್ಸ್ ಮಾಡಿ .
ಸಿ ಎಮ್ ಹಾಗ ಸಿ ಎ ಆಗೋ ನನ್ನ ನಿಮ್ ಅಫೀಸ್ನಗ್ ಕೆಲ್ಸುಕ್ ಇಟ್ಕಂತಿಯ.
ಯೈ ಯಪ್ಪೋ ಅದಿಕೆದದು ಅದಷ್ಟು ಸುಲ್ಬಾ ಅತ್ಗೆದು.
ಹ್ಮ್.
ಹಾ.
ಕೆಲ್ಸ ಮಾಡಕ್ ಬರ್ತಾ ನಿಮ್ಮ್ ಆಪೀಸ್ಗೆ
ಆಯ್ತ ಗೇ ಬರುವಂತೆ ಆ ಸಿಹ ಮಾಡಷ್ಟ ಅಷ್ಟ ತಂದ ಕೆಪಾಸಿಟಿ ಬೇಕಲ್ಲ ನಿಮಗೆ
ನಿನ್ಕ ನೀನ್ ಮನ್ಸನ ದೃಢ ನಿರ್ಧಾರ ಇತ್ತು ಮಾಡ್ತ ಅಂತ ಅನ್ಕೊಂಡ್ರೆ ಆತಿ
ಅಲ್ಲ ಅಂತವರು ಎಷ್ಟೋ ಜನ ಅನ್ಕೊಂಡು ಹೋಗ್ಬಿಟರ್ತಾರ ಅಲ್ಲಿ ಮಾಡಾಕ ಆಳಾದಂಗ ಇನ್ನಲ್ಲೇರ
ಹ್ಮ್
ಹ್ಮ್ ಏನ ಮಂದೆ ಏವತ್ತು ನೋಡಕ ಫಸ್ಟ್ ಒಂದ್ ದಾರಿ ತಗೊಂಡ್ ಇರಕ್ ಮದುವೇ ಮಾಡ್ಕೋಗಕ್ ಜಲ್ದಿ
ಮದುವೇ,
ಹಾ
ಫಸ್ಟ್ಗೆ ಮದ್ವೆ ಮದ್ವೆ ಆದ್ರೆ ಏನ್ ಸಾದ್ಸಕ್ ಆಕ್ತಾದೇ ಶೇಕ್ರ
ಅಲ್ಲ ಅಲ್ಲ ಅಲ್ಲಾ ಆತಿ ನಾನ ಏನ್ ಹೇಳಿದ್ದೆ
್ಮ ಹ್ಮ್
ಹ್ಮ
ಇನ್ ಅವೆಲ್ಲ ಯಾಕಪ್ಪ ಸುಮ್ನೆ ತಡಿ
ಎತಿಯಾ ಮಿಸಾ ಆತರ ಮಿಸ್ ಆಗಾರ ಹಕ್ಕೆ
ಮಿಸ್ ಆಗವ್ರು ಮಿಸ್ಸ್ತಾರ
ಅಂದ್ರೆ ಈ
ಹ್ಮ್
ಹ ಹ ಅಲತಿಗೆ ಈಗ ಹೇಳಿದ್ದ ಇನ್ನು ಒಂದು ಡರಿ ತಗೊಂಡು ಡಾರಿ ಕಂಪ್ಲೀಟ್ ಮುಗಿಸಿ ಅದು ಮುಗ ೇಲೆ ಮದ್ ಮಾಡ ಮದುವ ಅಂತ ಹೇಳಿದ್ದೇನೆಲ್ಲ
ಹ್ಮ್ ಹ್ಮ್ ಹ್ಮ
ಲಾಂಗ ಐತೆ ಮದವೆ ಎನಲ್ಲ ಆರು ವರ್ಷ ಲಾಂಗ ಆ ವರ್ಷ ಕೋಲೆ ಕೋಲ ಕಂಡ್ರಕಲ್ಲ ಆತಗೆ
ಜಪ್ಪಾ
ಅತ್ಗೆ ಏನಂದ ಅಲಡ
ಅಲ ಹ್ಮ್ ಹ್ಮ್
ಹಲೋ
ಯಾರ್ ಅದ್ರ ಮನೆಯಾಗ
ಹ್ಮ್ ನಿಂದೆನ ಐತೀ ರೀು ಮುಂದೆ ಯಾರಲ್ಲ ಒಬ್ಬತ್ತು ಅದೇನು ಅಲ್ಲ ತಿಂತೇನೆ ಸುಮ್ಮ ಯಾರ
ಇಷ್ಟೇ ನಮ್ದ ಏನಾಯ್ತತಿ
ಇನ್ನ ಏನ್ ಇರ್ತ ಸಾಧ್ಯ್ ಮಾಡ ಅದು ಇದು ಈ ಬಿಕಂ್ ನೀ ಎ ಕಡ
ಏನ್ ಜಾಗ
ಆಯ್ತು ಬಿಕಾಮ್ ಎದಕ್ ಮಾಡಕ್ ಆಯ್ತಿ ಒಳಗ ಡಿಗ್ರಿ ದೇಗ್ರ ಮುಗಸಂಡೆ ಮಾಡ್ತೀವಿ
ನೋಡಕ್ ಮುಂದೆ ಅದು ಮುಗಿಲಿ ಪಸ್ಟ್.
ಹಾ.
ಹ್ಮ್.
ಏನ್ ಮಾಡ್ತೀರಿ ಅತ್ತಿಗೆ. ನಾ ಡಿಗ್ರಿ ತೊಗೊಂಡ ಕೂತ್ಕೊಂಡೇನಿ ಏನ್ ಮಾಡೋದ್ ಆವ.
ಎಂ ಕಾಮ್ ಮಾಡಿಬಿಡ್.
ಏ ಎಮ್ ಕಾಮ್ ನೋಡದ ನೋಡನ ಅಕ್ಕಾ ಅದಿಂದ ಏನ್ ಮಾಡಕ್.
ಹ್ಮ್ ಹ್ಮ್.
ಮಾಡಿದಾಗ.
ಹ್ಮ್.
ಅವಾಗ ಹೇಳುವಕಷ್ಟೆ.
ಹ್ಮ್.
ಅದೇ ಅಲ್ಲಿ ಸ್ಯಾಲ್ರಿ ಎಷ್ಟ ಸಿಗ್ತೇತಿ ಅಲ್ಲಿ ನಿಮ್ ಬ್ಯಾಂಕ್ನ್ಯಾಗ.
ಯಾರ್ದ.
ನಿಮ್ದ ನಿಂದ ಅಣ್ಣಂದ.
ನಂದ ದತ್ತ ಗೊಂಬೆ ಅಂತ.
ಹ್ಮ್ ಅಲ್ಲೇ ಅದು ಇದ್ರ ಯಾವ್ದ ಇದ್ರ ಕೆಲಸ ಮಾಡ್ತಿದ್ದ.
ಅಲ್ಲಿ ಹೋಳ.
ಯೋಲಾ.
ಹ್ಮ್ಮ್. ಎಷ್ಟ ಕೊಡ್ತಾರೆಪ್ಪ ನಮ್ಮಂತ ಅವ್ರಿಗ.
ಅಷ್ಟು ಬತದಲ್ಲ ಅತ್ತಿಗೆ ಎಂಟ.
ಹ್ಮ.
ಹಾ ಅದೇ. ಅದೇ ಇವಾಗ ಅತಿಗೆ ಏನಿಲ್ಲ ಅಂತೇಳಿ ಹೊಲಕ್ ಹೋಗಿದ್ರ. ಬಿಸಿಲು ಬದಕ.
ಹ್ಮ್. .
ಇವಾಗ ಅದಿಯಲ್ಲಿ ಆತರ ಇರಕ್ ಬರ್ತಿದ್ದಲ್ಲಿ ನಿನಗೆ. ತಳ್ಳಿಗಿರ್ತಿದ್ದೆ ಕರ್ರಗಿರ್ತಿದ್ದೆ.
ಹ್ಮ್.
ಆ ಬಿಸಿಲಿಂದೆಲ್ಲಾ ಪ್ರಭಾವ ಆದಿತ್ತು.
ನ್ಯಾಚುರಲ್ ಬ್ಯೂಟಿ ಅವತ್ತು ಎಲ್ಲಿಗ್ ಹೋಗಕ್ಕಲ್ಲಾರ ಕರಗ ಆತಿರ್ತಾರ ಬಳಗ್ ಆತಿರ್ತಾರ.
ಹಾ ಅತ್ತಿಗಿ ಅದ ಕರೆಕ್ಟ್ ಬೆಳಗಿರ ಯಾರು ನ್ಯಾಚುರಲ್ ಅಲ್ಲ. ಬಿಸಿಲಿಗೆ ಹೋದಾರ ಕರ್ರರ್ಗಾತಾರ ಸ್ವಲ್ಪ ದಿನ ಮನೆಗಿದ್ರ ಬೆಳ್ಳಿಗಿರ್ತಾರ ಅವ್ರು. ಅವ್ರದ ಬಣ್ಣಪ್ಪ.
ಇದು ಬ್ಲಾಕ್ ಇದ್ದದ್ದು ಪರ್ಮೆಂಟ.
ಹ್ಮ ಅದ ಮತ್ತೆ ನೀನ್ ಅಬ್ಸರ್ವ್ ಮಾಡು. ನಂದ ನಂದು ಬಣ್ಣ ನಾನು ಅವಾಗನ ಎಷ್ಟೊ ಅಬ್ಸರ್ವ್ ಮಾಡೀನಿ.
ಹ್ಮ್. ನಾನ ಅಬ್ಜಾರ್ ಮಾಡಿ ನಾಳ ಬಿಸಿಲ್ ಹೋದಾಗ ಅವಲ ಗ್ಲಾಸ್ ಬರ್ತೇತಿ ಮುಖಾ. ಮತ್ತೆ ನೆಲ್ಲಾ ಗಿದ್ರೆ ಮತ್ತೆ ಸ್ವಲ್ಪ ಬೆಲ್ಲ ಕಾಂತೇತಿ.
ಹಾ ಆ ಟೈಪ್.
ಹ್ಮ್ ಸರಿ ಕಟ ಮಾಡ್ಲಾ.
ಹಾ ಸರಿಯ್ತ ಈಗೆ ಕರೆಯನ್ನ ಕೊರೆಗಳು